ಏನಲ್ಲ ಹುಟ್ಟಿದ ಹಬ್ಬ ಆಯ್ತು ಈಗ ಒ
ಹ್ಮ್ ಹ್ಮ್ ಯಾರ್ದ್ ಮಾಡ್ಯಪ್ಪಾ ಅವದು ಹೊಟ್ಟಿದಬಾ
ನೀನು ಇದ್ದಲ್ಲ ನೀಂಗ ಏನ್ ಗೊತ್ತಿಲ್ಲ
ಏನು ಬಸ್ ಇಲ್ಲ ಅದಕ್ಕೆ ನೀ ಕೇಳಾತ
ಮತ್ತಿಲ್ಲ ನ ಎಲಿ ಹೊಂಟಿ ಈಗ ಮತ್ತ
ಹಾ ಇಲ್ಲೇ ಸ್ವಲ್ಪ ಹೋಗ್ ಬರದ ಕೆಲ್ಸದ
ಹಾಾ ಕೇಳಿದ ಅಂತರ ಸ್ವಲ್ಪ ಅ ಕಾಲೇಜ್ ಪಠಿ
ಹ್ಮ್ ಹ್ಮ್
ಹ್ಮ್
ಮತ್ತ ಚಾಗದ
ಏನಲ್ಲ ನೋಡೋ ಕ ಇಿಲ್ಲೇ ಗಿಡೋ ರಸ್ತೆ ಕೊ ಹಲತನ್ ಕಾಲೇಜ್ ಮುಂದ
ಬರೇ ಗಿಡನೇ ಹಚ್ಚ ಮಾಡನಿ
ಸ್ವಲ್ಪ ಚೌಕಾಸ ಮಾತಾಡೋ ಸುತ್ತಮುತ್ತ ಇದರಿ ಕಲಸ್ ಬದು
ಎಲ್ಲ ಗಿಡ ಗಿಡ ಗಿಡನೇ ಹಚ್ಚದ ಮಾಡು
ಅವ್ರ ಬಾಜುದಾರಿ ಹಳ್ ಬ ಯಾರ ಮ ಅಂದ್ರೆ ಮತಡಏನು ಬಾಜು ಪರಳ ಪಜ್ಜಾಗ ಅವ್ ಏನು ಹೇಳಕ್ ಹಬಡ ಯಾರ್ಣ್ಣ ಮಾತಾಡತ್ತತಿ ಅಂತ ಹೇಳೇನು ವಾ ವ ವ ಹೆಲ್ಲ ಗಾಡ ನ ಕೊತ ಮತ್ಕ ಪಡ್ತಿ ನ
ನಾನೆ ಇದು ನಿವು ಸರ್ ಉಂಟಾರಲ್ಲವ ಇದರ ಅಲ್ಲಿ ಹಾ ಇ ನಾ ಬರಲಪ್ಪ ಅಂತ ಏ ಅಥ
ಏನು ಮಾಡೋಡಲ್ಲ ಏನು ಮಾಡೋಡಲ್ಲ ನ ಇದೀನ್ ಬಾ
ಏನಾಗ್ ನೀ ಹೋಗಿ ಮಾತಾಡ್ನಿ ಸಾರಿ
ಸರಿ ಮಾತಾಡ್ ಮಾತಾಡ್ತೀನ ಅವಣ
ಹ್ಮ್
ಹಾ
ಹಲೋ ಹಲೋ ಏನ್ಡದು
ಹ ಇಬ್ರರು ರಲ್ ಒಬ್ಬರು ಅಂದ್ರ ಇಬ್ರ ರ
ಹ ರೋ ಅದಕ್ಕೆ ಗಪ್ಸುಬ್ಬ ನಿನ್ನ ಫೋನ್ ಮಾತಾಡ್ ಕೋತಾ
ಹ್ಮ್ ಆತ
ಏರ್ ಇಲ್ಲೇ ಕಾಲೇಜ್ ಗ್ರೌಂಡ್ ಓಡಾಡತೀನ ಅವನು
ಹಾ
ಹ್ಮ್ ಹ್ಮ್
ಹದು ಊಟ ಆಗದಲ್ಲ
ಹಾಗೇದ್ ನೋಡಪಾ ಊಟ ನಿ್ದ
ಏನ್ ಮಾಡಿಯಿವ ಮಧ್ಯಾಹ್ ಬಂದಿಲ್ಲಲ್ಲ ಊಟಕ್ಕ ಆಗ್ಯಲ್ಲ
ಖರೆ ಹೋಗ ಬಂದಿಲ್ಲ ರೂಮ್ ಗ್ಲಾಸ್ನ ಕೂತಿದ್ದ
ಆಕ
ಸ್ವಲ್ಪ ತಲಿಬನಲಿ ಇ ಅದ ಕುಂಂತರಾ
ಹ್ಮ್ ಊಟಾ ಮಾಡಳ ತ ಕತಲ್ಲಯ ಅಲ್ಲ
ಕಖರೆ ಮಾಡ್ಬೇಕಕ್ ಊಟ ನಂಗ ಅಲ್ ಬಂದ್ ಮಾಡ ಹೋದಕ್ ಬೇಸರ ಆಗ್ಯದ ಈಗ
ಅಲ್ಲಾಗ ಹತ್ತಾ
ಏಿಂದ ಲೋಳ
ಏನ್ ಏನ್ ಅಡ್ಷಿ ಮಾತ್ರ
ಏನ ಇಲ್ ನೋಡಪಾ ಇಲ್ಲದೆೇ ಹೊರ್ಡ್ಯಾಡ್ಕೋ ಉಂಟಿ ನೋಡು ಗ್ರೌಂಡ್ ನಗ ಪಾರ್ಕ್ ನಗ ಇಲ್ಲ ಅವೇ ಇ ದತ್ತೋರ ಗಿಡ ಟಾವ್ಲಿಂಗ ಗಿಡ ನೋಕೋತ ಹೊಂಟಿ
್ಮ ನಮ್ಮ ಬಸ್
ನೀ ಎಲ್ಲಿ ಬಲ್ಲತ್ತಿದ್ದಿ
ಹಾ ಬೀಗುಡಿ ಉಂಟ ಬೀಗುಡಿ
ಮಾತಾಡ್ಕೊತವಿ ಸ್ನ್ಯಾಪ್ ತೆಗ್ದ ನಡೀತದ ತಗ ನಡಲ್ಲ
ಅಡುಕ್ಕು ಅಕ್ಕು
ಹ ಇವಡಪ್ಪ ಸ್ನಾಪ್ ವಲ್ಲ ತೋಣ ಏನು ಮಾಡಲ್ಲ
ಹ್ಮ ಹ್ಮ್
ಮತ್ತ
ಏನು ಬಿಪ್ಪ ನೀರ
ಹ್ಮ್್ಮ ಮತ್ತ್ತತ್ ನಿಮ್ಮನ ಬಂದನು ಟ್ರಿಪ್ಿಗೆ ಹೋಗಿ
ನಮ್ಮಣ ಹೋಗಿ ಬಂದಣ ನಮ್ಮಣ ಎಂದ ಈಗ
ತುಮ್ಮ ಏನು ಬರ್ಲಕ್ಕ ಮಾತಾ
ಹಾ ಮತ್ತ ಪೇಟ ಸರಂತ
ಪೀಟೆ ಸರ್ ಏನಂತ ಅಪ್ಪಾ ಅದೇ ಆ ಬೇಟಾ ಓಡ್ಬೇಕಕ್ ಬ ಬಿಟಾ ಇಐದು ಮಾಡ್ಬಿಟಾ ಇದು ಮಾಡ್ಬಿಟ ಅನ್ಕೊತ್
ನಿಮ್ ಪೀಟಿ ಸರ್ ಒಪ್ಪಾ ನಮ್ ಪೀಟಿ ಸರ್ ಕೇಳ್ತ್ತಲ್ಲ ನಿಮ್ ಪಿಟಿ ಸರ್
ನಮ ಪಿಟಿಷ್ ಸರ್ ಯಾರಪ್ಪಾ
ನಿಮ ನಿಮ್ಗೆ ಗೊತ್ತಪ್ಪಾ ನಿಮ್ದ್ ಯಾರಪ್ಪ
ಇಲ್ಲ ನಮಗರ ಯಾರು ಇಲ್ಲಪ್ಪ ನಮ್ದಬ್ ಎಲ್ಲರೂ ಒಬ್ಬರೇ ಬಿಟ್ಟ ಸಾರ ನಮ್ಮಲ್ಲಿ
ಇಲ್ಪ ಎಲ್ಲ ನಿಮ್ ಪಿ ಟಿ ಸರ್ ಬೇರೆ ನಾಮ್ ಪಿ ಟಿ ಸರ್ ಬೇರೆ
ಹ್ಮ್
ಏನಂತಾರ
ಏ ನಮ್ಮಲ್ಲ
ಪಟ್ಟಿಸ್ಾರಾ ಪಟ್ಟಿ ಮೇಾಮ
ನಮ್ಗೆ ಏನಂತಾರ ಅವರು
ನಿಮ್ಗೆ ಅಂತಪ್ಪ ಏನರು ಎಲ್ಲಿದ್ದಾಲೆ ನ ಗಾರ್ಡನ್ ಬನ್ನಿ ನೀ ಎಲ್ಲ ಹೊದು
ನ ಇಲ್ಲಿ ಲೈಬ್ರರಿ ಬ ಲೈಬ್ರರಿ ಬಂದಿಲ್ಲ
ಗ್ರಂಥಾಲಯ ನಡಿ ಸುಮ ಹೊಂಬಾಮತ್ತ ಹೊಂಬಾ
ಅಲ್ಲಿ ಹೋಗ ಮಮಿ
ಹಸುಲ್ಕಂಬ ಬಲೆ
ಹ್ಮ್ ಹ್ಮ್
ಹ್ಮ ಮತ್ತೆ ಇ ಇವರು ಸಿಕ್ತಾರಲಾ ಇಲ್ಲ ಮಾಸ್ತ್ರು
ಹ್ಮ್ ಶಕ್ ಮಾಸ್ತರ್ಗಳು ಮಾಸ್ತರ್ಗಳು ಏನ್ ಮಾಡಪ್ಲಿಲ್ಲ ನಾವೇ ಮಾಸ್ತರ್ ಇದ್ದಂಗ ಇಲ್ಲಿ ಕಾಲೇಜ ಅ
ಹೇಳು ಒಂದು ಪೂರಾ ಕಲ್ಲೆ ಹೋಗ ದೊಡ್ಡದೆ ಹೋಗ ಕರ್ನಿ
ಆ ಹರ್ಷ ಹರ್ಷ ಅಲ್ಲ ಕಾವದ ಹ ಹೊಸ್ಟಲ್ನಗ
ಎ ಎಕ್ಸಾಮ್ ಬಾರಲ ನನು
ಆ ಮಷೀನ್ಲ್ಲಿ ಇಟ್ಟೋಗ ನಾನೋ ಹಪ ಮಂಶ
ಯ ಮಷೀನ್
ಕದೇ ಮಷನು ಏನಂತಾರ ಅದುಪ್ರಿ ಹಾ
ಯಾರ ಫೋನ್ ಹಚ್ಚಿ ಕೆಳದಿತ್ತು
ಜಲ್ಿ ಜ ಜಲ್ದಿ ದೂರ ಹೋಗಿ ಸಂಗ್ಯಾಹೊಂಟಾನ ದೂರ ಹೋಗ ಜಲ್್ಊರ ಬಂದ ಏನರ ಅಂತಂದ ಮತ್
ಯಾರ
ಬರ್ತಾನ ಆ ಫೋನ್ಾಗ ಅದಕ ಇಲ್ಲ ಹೊಂಟನ್ ಗ್ರಂಥಾಲಯ ಮುಂದನ ಹೊಂಟಾನ
ಗ್ರಂಥಾಲಯ ಅದ್ರ ಅವ ಹಾನ
ಹ ಇನ್್ರಾ ಅಂತಾನ ಈ ಕಡೆ ಬಾ ಹೇಳಿದ್ ಕೇಳು ಫೋನ್ ನಾಗ ಖರಬ್ ಆಗ್ತದ
ಹ ಅವರುೂ ಮಾತಾಡ್ಲತ್ತರ್ ತಮ್ಮ
ಏಲ್ಲಿ ಇಿಲ್ಲ ಅವ್ರ ಕಂಡಕ್ಷ ಮಾತಾಡತಾರ
ಹ್ಮ್
ನಾ ರಾಕಡೆ ಇಟ್ಟೆ ಮಾತಾಡತಾರ ಅವರು
ಅಯ ಅವಂದ ಏನೋ ಸಾಮರ್ಥ್ ಏನೋ ಕೈ ಸಿಗಲ್ಲಂಟ
ಅವನಿಗೆ ಯಾರು ಏನ್ ಹೇಳಪ್ ಇಲ್ಲ ದೋಸ್ತ್
ಹಾ
ಹಾ
ನು ಅದು ಹೆ್ಯಾಂಗರಿ ಹತ್ತದ ಅದು
ಅವ್ರದೇ ಅಪ್ಪ ಎಏನುಕಂದಪ್ಪ ಒಂದು ಇನ್ಶೂರೆನ್ಸ್ ಅವ ಇನ್ಶೂರೆನ್ಸ್
ಅಲ್ಲ ನನ್ ಈಗ ಗೊತ್ತ ಗೊತ್ತ ಹಾ ಹಾ ಹತ್ ದಿನ ಆಯ್ತ್ ಬರಿೀ
ಏನು
ಅವಂದು ಸಮರ್ಥದು
ಅದೇ ಅದಾ
ಹಾ ಈಗ ಪಬ್ಲಿಕ್್ರ ಈಗ ಗೊತ್ತಾಗದಾನ ಎಲ್ಲರಿಗ
ಹ್ಮ್
ಎಲ್ಲ ಅವರು ಏ ಏನ್ ಮಾಡಪ್ಪಾ ಇಲ್ಲ
ಬ್ಯಾಡ ಅಂತನ್ನಿ ಕೇಳಲ್ಲ ಏನ್ ಬರವ
ಏ ಅನ್ಬಾ ಅಲಿ ಇವನಿಗಾ ವಿಚಾರ ಗೊತ್ತಾಲಲಿ
ಅದೇ ಆ ಅನುಭವ ಅಲತ್ತ ಸುಂಕುತೀ ನ ಬಿ ಇಲ್ರ ಅವಗೆ ತಿಳ್ಸಿಹೇಳ್ತೀರಾ
ಏನಿಲ್ಲ ಅವ್ನ ಅನ್ಬಾವಕ್ ಹೋಗ್ ಮಂಶ ಅಂದ್ರೆ ಅನ್ ಆದ್ರೆ ಾತು ಮನಷಾ ನಡತ ಮರ್
ಕಡಿ ಮಾರಿ ಹಾಕ್ತ ನಮ್ಮದು ಹೋಗಬಾರ್ದು ಐದೇ ಕಡಿ ಬಿ
ಏ ಇವ್ರಿಗೆ ನಾಲ್ಕ್ ಕಡೆ ಇದ್ದ್ದೇ ಬೇಕು ಮನುಷ ನಾಕಕ್ ಕಡೆ ಹೆಂಗ ಮಾತಾ ಬರ್ತಾನನ್ ಮನ್ಷ್ಯತ್ತರ್ ಬ
ಹ್ಮ್ ಮತ್ತ ಅದಿಕ್ಕೆ ತರ್ ಉಂಟ್ರ ಅಕಡೆ ಎಲ್ಲ ಗಿಡ ಹನ್ ಬಚವು.
ಉಪ್ಸಾರು. ಕುತ್ ಬಿಡ ಮತ್ತೇನು ಸರ್ ಒಳ್.
ನಾ ಕೂಡ ಪಲಲ್ಲ ಅದಕ್ಕೆ ಪ್ಯಾಂ ಟೈಟದ ಅದಕ್ಕ.
ಹ್ಮ ಯಾಕರೋಗಪ್ಪ ಅಂತ ಪಿಟ್ಟ.
ವೇಂಡಿ.
ಮತ್ತೇನಂತ ನಿಮ್ ಸರ್ ಯಲ್ಲಪ್ ಸರ್.
ಸರ್ ನಮಗ ಎಮ್ಮನಲ್ಪ ಅವರು ನಮ್ದ ಕ್ರಾಸ್ ಅದ ಸ್ವಲ್ಪ. ಅವರು ಸ್ವಲ್ಪ ಹಂಗೆ ನಮ್ದು ಅವ್ರದು ಕ್ರಾಸ್ ಆಯವ ಮೊದ್ಲಡುಕು.
ಕವತ್ ಕ ಕಾಮನಪ್ಪದು. ಹ್ಮ ನಿನೆಗೇನಲ್ಲ ಆವತ್ತ.
ನಮ್ಗ ಏನಂತಾರ ಅವ್ರು ನಮ್ಮ್ಮಬ್ಲಿಲ್ ಅವರು ಅಮ್ ಟ್ರನ್ಸ್ಫರ್ ಯಾದಾರ ಅವ್ರು.
ಅವ್ರ ಅವ್ರ ಹತಾರ ನೀ ಹತ್ತಿ. ಹ್ಮ ಅವ್ರೆ ಹೆಳ್ತರಲೆ.
ನಮ್ ನಮ್ಮ್ ದೋಸ್ತ ಪಾಪ ಪಿ ಎಸ್ ರ್ ಅತ್ತ ಫೋನ್ ಅಚ್ಚಿ.
ಇಲ್ಲಿ ಯ ಪಿ ಎಸ್ ಐ ಅದು ಏನ್ ನಡಿಸಸ್ಲಿಲ್ಲ ಅದಏನ್ ನೋಡಸ್ಲಿಲ್ಲ.
ಏಪಾಪ ದೋಸ್ತ್ ಪಾಪ ನ್ ಪಿ ಎಸ್ ಎ ಹತ್ತ ತಾನಿಡೆ ಅಲ್ಲಂಪ್ರಭು ಪಲ್ಲಿ ಮಾತಾಡಿ ಟ್ರಾನ್ಸ್ಫರ್ ಆತವು.
ಏನಯ ಅಕಡ ಉಂಟನ ಸಾರಿ
ಇಲ್ಲಲ್ಲಿ ಅಕಡೆ ಹತಾರೆ ಅಕಡಲ್ಲ ಗ್ರಂಥಲ್ಲ ಇಕಡೆ ಹೊತಾರೆ.
ಹ್ಮ್ ಫೋನ ಫೋ ಫೋನ ಗ್ರೌಂಡ್ ಮಾಡು ಹುಲ್ ಮೇಲಿಡು ಫೋನ್ ಹುಲ್ ಮೇಲಿಡು. ಪ್ರತ್ ಮತ್ತ ಒಂಟ ಸುಮ್ನೆ ಫೋನ್ ಹಲ್.
ಏನಿಲ್ಲಪ್ಪಾ ಹೊರ ಮತ್ತೇನ್ ಯಾವ ಗಿಡಗಳು ಕಾಣತ್ತ.
ಯಾಗ ತಾಣುತ್ತಪ್ಪ ನಮಗ.
ಹ್ಮ
ಕ ಕಣುತ್ತಪ್ಪ ನಮಗೋಂದ.
ಬಜ್ಜಿ ತಿನ್ನಕೋಂಬಾರೂ ಬಜ್ಜಿ ತಿನಕ್ ಕಂಬಾರೋ. ಹ್ಮ
ನಮಗೆ ಯಾಕೆ ಗಿಡಗಳು ಕಾಣ್ತಪ್ಪಾ ಅಂದೆ.
ಮಜಿತ್ ಎಲ್ಲ ಕುಂಬಾರೋ ಮಜಿ ನಡಿ.
ಸುಮಕೂಡ್ ಸರ್ ಹಿಂದೆರ ಮಾತಾಡ್ಬಳತಿ ಸರ್ ಹಿಂದೆರ. ಹೆಚ್ಚಿ ಮಾತಾಡಬಾರಡ ಅಂದೆ ಅದಕ್ಕೆ.
ಬಜಿ ಬಜಿ ತಿಲಾಕ ಹೋಗಣಂದ್ರ ಅದಕ್ಕೇಏನ್ ಮಾತಾಡ್ಬಿಡ ಅಂ ನೀ ತಿನ್ಸು ನ ಅದೇ ನಗಡೆ ಹೆಂಗ್ ಮೊನ್ ಮೂವತ್ ರೂಪಾಯಿ ಡೆಂಗಿ.
ಮಗ ನಿಂಬ ರೊಕ್ಕವ ನಂಬಲ್ಲಿ ಇಲ್ಲ ಅದಕ್ಕೆ.
ಮೊಬೈಲ್ ಆಗ ರೊಕ್ಕ ಇಲ್ಲೆನು ಸ್ಯಾಂಕ್ಷನ್ ಆಗಿಲ್ಲನ್ ಬ
ಅಗವ್ ಮಗ ಆಗವೆ ಸಾನ್ಶನ್ ತೋರ್ತನಿ ಆರನೂರು ರುಪಾಯಿ ಸನ್ಶನ್ ಆಗವೆ ರೊಕ್ಕ ಬಂದಲ್ಲ ನಂಗಿನ್ನ.
ಬರ್ತಾವ ಬಂದ ಮೇಲೆ ನ ನಾಕ್ನೂರ್ ಕೊಡು.
ಕುಡ್ಲಕರ ಇರ್ಬೇಕ ಇಲ್ ಮಗ ನಿಂಬಲ್ಲಿ ಹಾಕ್ಸ ಪೂರ ಕಟ್ಟಿಬ್ ಕಡೆ ತೋಸ ತೋರ್ಸನಿ ಅದವಿ.
ಆಯ್ತಿ ಈ ಬರ್ತಾವಲ್ಲಾ ಚ ಚಸ್ಸೆ ಬರ್ತಾವ ಬರ್ತಾವ ರೊಕ್ಕ ಟೆನ್ಷನ್ ತೊಗೋಬ್ಯಡ್ ನೀ.
ಆ ಬರ್ತವ ಬರ್ಲಕ್ಕ ಈಗರ ಇಡ್ಬೇಕ ಕುಡ್ಲಿಕ್ರ.
ಹ ಈಗ ಯಾರ ಕೇಳತ್ತಾರ ನೀಂಗ ಈಗ ಬಜಿ ತಿನ್ಸತ್ ಇಪ್ಪತ್ತು ರೂಪಾಯಿ ಬಜಿ ಕೇಳ್ತೀ ನಂಗೆ.
ಹಾ
ಇಪ್ಪತ್ತು ರೂಪಾಯಿ ಬಜ್ಜಿ ಕೇಳತ್ತೆ ನಾ ನಿನಗೆ.
ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ ಮಗ ನಂಬಲ್ಲಿ ಸುಳ್ಳ ಯಾಕೇಳ್ಳಿ. ಹಾ ಹತ್ತು ರೂಪಾಯಿ ಇಲ್ಲ ಈಗ ಏ ಮಾಡದ ಮೂರು ರೂಪಾಯಿ ಅಕಡಿಂದ ಈಕಡೆ ಮಾಡಿ ಪಟ್ಟಷ್ಟೆ ಹತ್ತು ರೂಪಾಯಿ ಮಾಡಿ ನೀರಿ ಬಟ್ಲೀ ತೊಬಂದಿದೀನಿ ಲಿಂಗನ್ ಮುಂದೆ.
ಬಾ ಬಾ ನೀ ಲೆಕ್ಕ ಹಾಕ್ಬೇಡ್ಬಾ ಅವ ನಿನ್ಬಟ್ಟ ಒಕ್ಕ ಬಂದವ ಅದ ಇ ಕಾರ ಅಪ್
ಯಾರ ಹತರ ಬ ಯಾರ ಬಲಿ
ನಿಂಬಳಿ
ಲ್ಲಿ ಬಂದ ನೋಡುವ ನರ್ ಒಂದ್ ರೂಪಾಯಿ ಇತ್ತ ನೀವ ಶ್ಯಾಂಕ್ಷನ್ ಆಗಿ ಶ್ಯಾಂಕ್ಷನ್ ಆಗಿ ಬೀವ ಅಂದ್ರ ಈಗ ಇ ಇತದಲ್ಲ
ಅ ಚೆನ್ನಾಗಿ ಬಂದ್ರ ಅಲ್ ಒಂತ ಮಾಂಸ ಕೊಡು
ಯವು
ನ್ ಚೆನ್ನಾಗಿದ ಒಳ
ಇನ್ನ ಅವರು ಸಲ್
ಬೈಬೇಡ ಓ ಬೈಬೇಳ ಹೆಂಗ್ ಮಾಡ್ರಿ ಹಂಗ ಆ ಹೊಂಟೆಲ್ ನ ಸುಮ ಸ್ವಲ್ಪ ಸುಕಳ ಸಂಕುಳ ಸಂಕೂಳತಮ್ ಮಾತ ಕೊಡ ಸಂಕೂಳ
ಸ ಸ್ಯಾಂಕ್ಷನ್ ನೀ ಕೊಡ್ತೀವಿ
ಹ್ಮ್
ಮತ್ತ ನೀ ಮಣ್ಣೇನ ಅಂತನ್ ಪ್ರಜಲ್ದಡಿ
ಯ್ರ ಏನು ಹಪ್ಲಲ್ಲ
ಹ
ಅವ್ರಿಗಏನು ಹೇಳಪ್ಲಲ್ಲನ್ನ ಕಂಡೀಷನ್ಸಲಿ ಡೀಷನ್ ಮತ್ತ ಕಂಡೀಷನ್
ಎಕ್ಸ್ಪರ್ ರೋಡ್ ಆಗಿ ಎಕ್ಸ್ ರೋಡ್ ಆಗ್ಬೇಕುವತ್ತು ಆಗ್ತ ಬಿಡಲ್
ಡೇಶ ನ್ ಮಾಡ್ತೇ ಚಿವರಲ್ಲವಲ್ ಡ ಡ ಮಾತಡ್ ಖಂಡಲಿ ಮಾತಾ ನಾಖಂಡ ತೊಗೊ ಹ
ಅ ಆಯ್ತು ಮುಗತಿ ಇನ್ನ ಪಂದ್ರ ಸೆಕೆಂಡ್ದ ಏನ್ ಆಗಲ್ಲ ಮಾತಾಡ್ಸೀರ ನೀ್ ನೀವ್ ಮಾಡತ್ತ ಅಂತ ಗೊತ್ತಾಬಡದನು
ಎಲ್ಲ ಅವ್ರ ಕುಂದ್ ಬಾಷೋ ನೋಡಿ
ಆ ಮತ್ ಮತ್ತೆಗ
ಒ ಅಜ್ಜ ಕುಂದಬೂಡದು
ಹ್ಮ್ ಹ ಜನತಲ್ಲ ಆ
ರಜ ಕುಂದಬಡದ ಅಂತ
ಯಾವ ಗೊತ್ತಬಡ್ದು ಹ್ಮ ಎಲ್ಲ ಎಲ್ಲರಿಗ ಗೊತ್ತದ ಎಲ್ಲಾ ಎಲ್ಲರಿಗೂ ಹೊಟ್ಟಿ ಪಡಿ ಮಾಡ್ಲತ್ತಾರ ಎಲ್ಲ ಗೊತ್ತದ
ಮಜಾ ಕುನಾದ್ರ ಹ್ ಸ್ವಲ್ಪ ಹಚ ಮಾಡ್ತ ನಾ್ ಮನ್ಷ್ಯ ಅದಕ್
ಏನ್ ಉಂ ಯಾಕ ಮಾಡತ ನ ನಾವ್ನಿಗ ಏನ್ ಮಾಡಲ್ಲ ಅವ್ನಂಗ ಏನ್ ಮಾಡಿ
ಅಲ್ಲಿ ಹೋತ ಬಜಟ್ನ್ಸಲ
ಅರಿಂತ ಬಲ್ಕೊಕೊಂಬಾ ನಲ್ ಬಾ
ಯ್ ಹಿಂಗ ಅ ನೀ ಹಾಕ್ತ ಹಾತಿನಿ ಹಂಗಾರ ಮಾಡ ಯಾರ ಹನ್ ಬಳಿ ಆಕ್ತ ತುಂಬಾ
ಅಂಬಲ್ಲ ಬೇಡ ಅಲ್ಲಿಂಗಗೆ ವಲಪ್ಪ ನುಕ್ಸಾನ ಆ ಬಂದ ಅ ಬೇಡಪ್ಪ ಆತ್ಡಿ ಹೆಂಗರ ಫೈಡ್ ಬಿತ್ತವ ಆಯಾರ ಏನ್ ಮಾಡಿ
ಫೈಟ್ ಬಿಡಲ್ ಬಾರು ದೋಸ್ತ ನಾ ಕೊಡ್ತೀ ಫೈಟ್ ಬ ಬಿಲ್
ಇಲ್ಲಪ್ಪಾ ನೀ ತಿಂದು ಬನ್ನಿನ್ ರೊಕ್ಕನಿದ್ದ ನೀನೇ ತಿಂದು ಬನ್ನ ಅವಲ್ಲಪ್ಪಾ ಬಾ ಮತ್ತ ಒಂಬ ಏ ಲಿಂಗೇಶ್ ಲಿಂಗೇಶ್ ನೋಣ ಆಯ್ತ್ಡ್